ಹಲೋ.
ಹಾ ಹೇಳಿ. ನಿಮ್ ಕಡೆ ಯ ಈ ಊಟ ಇನ್ನಲ್ಲ ಮಾಡ್ಬೇಕ ನಿಮ್ದ ಆಯ್ತಾ.
ಆಯ್ತು ಸ.
ಈಗ ಏನು ಹಬ್ ಅದ ಮಾಡತಿದಾರ ನಿಮೂರ್ ಕಡೆ.
ಸರ್ ನಮ್ಮೂರ್ ಕಡೆ ಮೊನ್ನೆ ಮಣ್ಣೆತ್ತಿನ ಅಮಾವಾಸೆ ಮುಗೀತ್ ಸರ್.
ಹ್ಮ ಏನಕ್ಕೆ ಮಾಡ್ತಾರಬ್ಬಾ ಯ.
ಎನ್ಸ.
ಹಬ್ಬಾ ಏನಕ್ ಮಾಡ್ತಾರೆ.
ಅಬ್ಬಮ್ಮ ಎತ್ಗಳನ ಪೂಜೆ ಮಾಡ್ತಾರೆ ಸರ್.
ಹ್ಞ ಹ. ಅಲ್ಲ ಒಂದ ಮಾ ರೈತರು ಮಾತ್ರನ್ ಮಾಡದನ.
ಹ್ಮ ಸರ್ ರೈ ಆಯ್ತು ಎಲ್ಲಾರು ಮಾಡ್ತಾರೆ ಅಲ್ಲಿ ಆ ಕಡೆ ಮಾಡಲ್ಲೆನ್ ಸರ್.
ನಮ್ ಕಡೆ ಕಡೆ ಮೇನೆ ಬಟ್ ಇಲ್ಲೇನೆಜ ನಿಮ್ ಕಡೆನೆ ಸ್ವಲ್ಪ ಜಾಸ್ತಿ.
ಹ್ಮ್ ನಮ್ ಕಡೆ ಊರ ಊರ ಮಾಡ್ತಾದ ಸರ್.
ಹ್ಮ್. ಮೊನ್ನೆಲ್ಲ ಹೋಗಿದ್ರಲ್ಲ ಯಾವ್ ಊರಿಗಿ ಹೋಗಿದ್ರಿ.
ಸರ್ ಎಲ್ಲ ಸವರತ್ ಸವದತ್ತಗಿ ಹೋಗಿದೀವಿ ಸರ್.
ಯಾವ ದೇವ್ರ ಆ ಕಡೆ ಫೇಮಸ್.
ಸರ್ ಎಲ್ಲಮ್ಮ ಸೌದತಿ ಎಲ್ಲಮ್ಮ.
ಓಕೆ ಓಕೆ ಎಲ್ಲಿ ಬರುತ್ತೆ ಹೇಳ್ರಿ ಅದು.
ಸರಿ ಈ ಕಡೆ ಕೊಪ್ಪಳ ಗದಗ.
ಕೊಪ್ಪಳ ಹತ್ರ ಕೊಪ್ಪಳಂದ ದೂರ ಆಗತ್ತಾ.
ಕೊಪ್ಪಳ ಗದಗ ಆದ್ಮೇಲೆ ಕೊಪ್ಪಳ ಸರ್.
ಹಾ.
ಕೊಪ್ಪಳ ಗದಗ ಆಮೇಲೆ ಅದು
ಸೌದತ್ತೀ ಹ್ಮ್ ಹ್ಮ್. ಫೇಮಸ್ ಇದೆಯಲ್ಲ ದೇವ್ರ ಆ ಕಡೆ.
ಮಯ ಸೌದತ್ತ ಎಲ್ಲಮ್ಮ ಸರ್ ಹೇಳೇಳ್ಕೊಳ್ಳದವಲ್ಲ ಎಲ್ಲಮ್ಮ ಅಂತ ಕೇಳ ಬೇಕಾ.
ಹೌದೌದು ಇಲ್ಲ ಫೇಮಸ್ ಕೇಳ ಬಾಳ ಕಡೆ ಇದೆ ಹೆಸರು.
ಹ್ಮ್.
ಮತ್ತೆ.
ಕೊಪ್ಪಳ ಗವಿ.
ಅದೆಲ್ಲ ನೋಡಕೋಬಂದನ ಗವಿಸಿದೇಶ ಮಠ ಎಲ್ಲ.
ಹಲೋ.
ಆ ಹೇಳಿ.
ಮಠಕ್ಕ ಹೋಯ್ದು ಸರ್ ಕೊಪ್ಪಳದಕ ಅವೆ ಗವಿಸಿದ್ದೇಶ್ವರ ಮಟ್ಟಕ್ಕ.
ಹ್ಮ್ ಚೆನ್ನಾಗಿದೆ ಮಠ ಎಲ್ಲ.
ಹುಞ ಸರ್ ಚೆನ್ನ ಇದ ಊಟವನ್ನು ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದಿ.
ಹ್ಮ್ ಎಲ್ಲಾ ಫ್ಯಾಮಿಲಿ ಎಲ್ಲಿ ಹೋಗಿದ್ರೆ ನೀವು.
ಹ್ಮ್ ಸರ್ ನಾಲರುು ನಮ್ಮ್ ಮಾಮನೂರು ಅಣ ತಂಬಳು ಅವರು ನಾಲರು. ಕುಟುಂಬದಿಂದ ಹೋಗಿದೀವಿ.
ಹ. ಹ್ಮ್ ಚೆನ್ನಾಗಿರತ್ತ ಹೇಳ್ರಿ ವರ್ಷಕ್ಕೋಸರ ಆದದ್ರ ಹೊರ್ಗಡೆ ಹಂಗಗೆ ಹೋಗ್ ಬರ್ಬೇಕು.
ವರ್ಷ ವರ್ಷ ಹೋಗ್ತಿದ್ರು ಸರ್ ಒಂದ್ ಎರಡ್ ಎರಡ್ ವರ್ಷ ಆಯ್ತು ಗ್ಯಾಪ್ ಆಗಿತು ನನ್ ಮಗನ್ ಜವಳ ತಗಸೋ ಕಾರಣಕ್ಕೆ ಹೋಗಿದ್ವಿ ಸರ್
ಓಕೆ ಓಕೆ ಕೆ
ನೀವ್ ಮನೇಲ್ಲೇ ಟ್ರಿಪ್ಗೆ ಹೋಗಿದ್ರ ಸರ್ ಅಲ್ಲೇ ಸರ್ ವರ್ಷ ವರ್ಷ ಹೋಗ್ತಾರ ಅಲ್ಲಿ ಬಲ್ ಸೋಮಪ್ಪ ಸರ್ ಇಲ್ಲಿ ಗುಳಿಯತಕ ನಮ್ಮ್ ಮನೆ ದೇವ್ರು
ಹಾ ಹಾ ನಾವ್ ಲಾಸ್ಟ್ ರೀಸೆಂಟ್ಗ ಎಲ್ಲಿ ಹೋಗಿದ್ದ ನನ್ ನೆನಪಾಗ್ತಿಲ್ಲ
ಮೊನ್ನೆ ಸ್ಟೇಟಸ್ ಹಾಕಿದ್ರ ಸರ್
ಹ ಇದ್ದು ಹ್ಮ್ ಅಲ್ಲಿ ಟೆಂಪಲ್ ಇದೆ ಹೊಸ ಟೆಂಪಲ್ ಆಗಿದೆ ಅಂತಂದ್ರ ಬಾಲಾಜಿ ಕ್ಯಾಂಪ್ ಅಂತ
ಹ್ಞೂ
ಹ ಅಲ್ಲಿ ಹೋಗಿದ್ದಿ ಹ ಚೆನ್ನ ದಿವಸ ಹೊಸ ದೇವಸ್ಥಾನ ಕಟ್ಸಿದ್ದಾರೆ ಹ್ಮ ಈಶ್ವರಂದು ಹ್ಮ್ ಮತ್ ಮತ್ತೆ ವರಾಯಿ ದೇವಸ್ಥಾನ ಇದೆ ಮತ್ತೆ ಉಗ್ರನರ್ಸಿ ಸಿಂಹ ಲಕ್ಷ್ಮೀ ನರಸಿಂಹ ಇವರು ಹ್ಮ್ ರಾಜಮೌಳಿ ಇದಾರೆಲ್ಲ ಬಾಹುಬಲಿ ಫಿಲ್ಮ್
ಹ್ಮ್
ಹಾ ಅವರೆಲ್ಲ ಬಂದು ಇನಾಗ್ರೇಷನ್ ಮಾಡೋಗಿದ್ರ ಅಂತಲ್ಲಿ ಫೇಮಸ್ ಆಗಿದೆ ಅದಕ್ಕೆ ಚೆನ್ನಾಗಿದೆ ಅಂತ ಹೋಗಿದ್ವಿ ನಮ್ಮ ಊರಿಂದ ನಮ್ಮ ಇವರೆಲ್ಲ ಬಂದಿದ್ರು ಹ ನಮ್ ಮನೆಯವ್ರ ತಮ್ಮ ಮಿಸಸ್
ಹ್ಮ್
ಹಾ ಅವ್ರ್ ನ್ನೆಲ್ಲ ಕರ್ಕೊಂಡು ಹೋಗಿದ್ವಿ ದೇವಸ್ಥಾನ ಚೆನ್ನಗಿದೆ ನೀವ್ ನೋಡಿಲ್ಲ
ಆಕಡೆ ಬಂದೇ ಇಲ್ಲ ಸರ್
ಇಲ್ಲ ದೇವಸ್ಥಾನ ಚೆನ್ನಾಗಿದೆ ದೊಡ್ದಿದೆ ಪ್ರಾಶಾಂತವಾಗಿದೆ ಅಂದ್ರೆ ದೇವಸ್ಥಾನ
ಹ್ಮ್
ಹ್ಮ್ ಬಂದ್ರ ಒಂದಸ ಖಂಡಿತ ನೋಡ್ರಿ ಚೆನ್ನಾಗಿದೆ
ಹ್ಮ್ಓಕೆ ಸ್
ಹ್ಮ
ಅದು ಪಾರ್ಸಲ್ ನಿಮ್ದು ಕುಕ್ಕರ್ ಇಡಾಕ ಹೋಗಿದ್ರಿ ಸರ್ ಸುಮ್ ಮತ್ತೆ ವಾಪಸ್ ಬಂದಾರ ನಾಳೆ ನಾಡ್ದಾಗ ಕ್ಯಾಶ್ ಹಾಕಕ್ ಬರ್ತಾರ ಸ ಬಳ್ಳಾರಿಗೆ
ಹ್ಮ್ ಹ್ಮ್
ಕೊಟ್ ಬರ್ತಾರ ಸ್
ಹೌದಾ
ಹ್ಮ್
ಆಯ್ತ್ ಅಂಗೆ ಮಾಡಿ ಮತ್ತೆ ಊಟ ಮಾಡಿದ್ರ ಇಲ್ಲಾ
ಆಯ್ತು ಸರ್ ಇವಾಗ ಆಯ್ತ್ ಸ್
ಏನ್ ಮಾಡಿದ್ರಿ
ಚಟ್ನಿ ಅನ್ನ ಸ್ ರೊಟ್ಟಿ
ಹ್ಮ್ ಸ್ಟಾಂಗು
ಇಲ್ಲೇ ಸರ್ ನಾವ ರೊಟ್ಟಿ ತಂದ್ ಇಟ್ಕೊಂಡಿವ ಸರ್ ಅದಕ್ಕೆ.
ಹ್ಞೂ.
ಅದೀಕ್ಕೆ ಡೈಲಿ ರೊಟ್ಟಿ ಮಧ್ಯಾಹ್ನ.
ನ್ಯೂಟ್ರಿಷನ ಒಳ್ಳೆ ಫುಡ್. ಬೇರೆ ಕಿನ ಬೆಟರ್ ನಮ್ ಇನ್ನ ಊಟ ಆಗಿಲ್ಲ ಮಾಡ್ಬೇಕು.
ಟೈಮ್ ಆಗೈತೆ ಸರ್.
ಹ್ಮ್ ಮಾಡ್ಬೇಕ್ ಏನ್ ಮಾಡ್ತೀರ ಕೆಲ್ಸ ಇದೆ ಇವ ಟಾರ್ಗೆಟ್ ಬೇರೆ ಕೊಟ್ಟಿದಾರೆ.
ಹ್ಮ್
ಎರಡ್ ಸಾವ್ರ ಕಂಪ್ಲೀಟ್ ಮಾಡ್ಬೇಕಂತ.
ಯೋಜನಾ ಕಾರ್ಡನ್ ಸರ್
ಹ್ಮ್
ಹ್ಮ್ ನಾ ಬಂದ್ ಬಂದರಿಗೆಲ್ಲ ಕೊಡ್ತಾ ಇದೀನ್ ಸರ್.
ಹ್ಮ
ಅಲ್ಲಿ ಊರಲ್ಲಿ ಎಲ್ಲಾ ಪ ಪಕ್ಕದ ಮನೆಯಲ್ಲಿ ಎಲ್ಲರೂ ಕೊಟ್ಬಿಟ್ಟಿನ್ ಸ ಅವಾಗೆಲ್ಲಾ. ಇವಾಗ ಯಾರುಸ ಇಲ್ಲ ಹೋಗ್ಬೇಕ್ ದೂರ ಐತೆ ಆ ಕಡೆಗೆ.
ಹ್ಮ್
ಅದಕ್ ಮನೆ ಸ್ವಲ್ಪ್ ಕೆಲ್ಸ ಇದಾವ ಅದಕ್ಕೆ ಹೋಗಕ್ ಆಗಲ್ ಸ್
ನೋಡಿ ಆದಷ್ಟು ಪ್ರಯತ್ನ ಮಾಡಿ.
ಹ್ಮ ಸರ್ ಮಾಡ್ತೀನಿ ಸ್
ಮತ್ತೆ ನಿಮ್ದು ಡಿಗ್ರಿ ಕಟ್ಕೊಂಡ್ರ ಎಕ್ಸಾಮ್ಸ್ ಎಲ್ಲಾ.
ಹನ್ ಸರ್ ಕಟಿನ್ಸ್ ನಮ್ ಮೈದ್ನ ಬಿಕಾಮ್ ತಗಬಾರ ದೇ ಅತ್ಗೆ ಬಿ ಎ ತಗ ಅಂದ ಹೇಳ್ತಾ ಇದರ ಸರ್.
ಹ್ಮ್ ಅವ್ನ್ ಹೇಳಿದ್ದು ಒಂದ್ ಕಡೆ ಪಾಯಿಂಟ್ ಕರೆಕ್ಟ್ ಇದೆ ಬಿಏ ಆದ್ರೆ. ಈ ಕಡೆ ಬಿ ಎ ಮಾಡ್ಕೊಂಡು ಬಿ ಎಡ್ ಮಾಡ್ಬೋದು ಹ್ಮ. ಬಿ ಕಾಮ್ ಮಾಡಿದ್ರೆ ಓನ್ಲಿ ಅಕೌಂಟ್ ಸೆಕ್ಷನ್ ಸಂಧಪಟ್ಟಂಗೆ ಮಾಡ್ಬೇಕಾಗತ್ತೆ ಕೆಲಸ.
ಹ್ಮ್ ಹ್ಮ್
ಬೇರೆದಕ್ ಮಾಡಕ್ ಬರಲ್ಲ.
ಹ ಮತ್ ಬಿ ಎ ಹಚ್ಚಬಿಡ್ಲೆನ್ ಸರ್.
ಹ್ಮ್ ಬಿ ಎ ಮಾಡದ ಬೇಟ್ರು ಬಿ ಎ ಮಾಡಿದ್ರೆ ಅಟ್ಲೀಸ್ಟ್. ಟು ಹ್ಮ್ ಕಾಂಪಿಟೇಷನ್ ಎಕ್ಸಾಮ್ ಕಂಡಕ್ಟ್ ಮಾಡ್ಕೋಬಹುದು ಕೆ ಪಿ ಎಸ್ ಸಿ ಆಗ್ಲಿ ಮತ್ತೆ ಎಫ್ ಟಿ ಸಿ ಎಕ್ಸಾಮ್ ಇವೆಲ್ಲ ಕಂಡಕ್ಟ್ ಮಾಡ್ತಾರೆ ಅದಕ್ಕೆ. ಹೋಗ್ಬೋದು ಇಲ್ಲಿ ಬಿ ಎಡ್ ಮಾಡ್ಕೊಂಡು. ಆ ಹೈಸ್ಕೂಲ್ ಟೀಚರ್ಗೆ ಹೋಗ್ಬಹುದು.
ಹ್ಮ್
ಗೌರ್ಮೆಂಟ್ನವಲ್ಲ ಎಕ್ಸಾಮ್ ಕಂಡಕ್ಟ್ ಮಾಡ್ತ ಅದಕ್ಕ ಅಪ್ಲೈ ಮಾಡ್ಕೊಬಹುದು.
ಹ್ಮ್
ಇಲ್ಲಿ ಬಿ ಎಸ್ ಸಿ ಮಾಡ್ತೀರೇನ್ ನೋಡಿ.
ಬಿ ಎಸ್ ಸಿ ಅಂದ್ರ ಹೆಂಗ್ ಕೋರ್ಸ ಸರ್.
ಬಿ ಎಸ್ ಅಂದ್ರ ಇವು ಇರುತ್ತೆ ಬಯಾಲಜಿ ಕೆಮಿಸ್ಟ್ರಿ
ಹ್ಮ ಅದು ಪಿಯುಸಿ ಅಲ್ಲಿ ಅದೇನೋ ಮಾತ್ರ ಸ ಹ್ಮ ಹ ಪಿಯುಸಿ ಬಿಏ ಇದು ಮಾಡಿರ್ ಕಲ್ಸ ಆಡ್ಸಿ
ಅಲ್ಲ ಪಿ ಸೆಲ್ ಪಿ ಸಿ ಮಾಡ್ಕೊಂಡಿರ್ಬೇಕಾಗುತ್ತ.
ಹ್ಮ್ ಸುಮ್ನೇ ಬಿ ಎ ಹಚ್ತಾರೆ ಅಂತ ಅವ್ರು. ಇವತ್ತು ಬಿಕಮ್ಮ ಅಂತ ಫೋನ್ ಮಾಡಿದ್ರು ಸರು ಹ್ಮ ಅನ್ಬಿಟ್ಟಿನ್ ನಾನು.
ಅಲ್ಲ ಮತ್ತ ಬಿಕಮ್ ಅಂದ್ರೆ ಎಲ್ಲ ಅಕೌಂಟ್ಸಿಜ ಇರತ್ತೆ ಎಕ್ಸಾಮ್ ನಿಮ್ಗ ಆಗುತ್ತಿಲ್ಲ.
ಹ್ಮ್ ಇದು ಅಕೌಂಟ್ ಸೆಟಪ್ ಸರ್ ಅದ್ರಲ್ಲಿ. ಎಲ್ಲ ಚೆನ್ನಾಗಾಗಿದವೆ ಅಕೌಂಟ್ಸು ಅರ್ಥ ಆಗಲ್ಲ ಅಷ್ಟೆ.
ಹ ಮತ್ತೆ ನೀವು ಅಲ್ಲಿ ಫೇಲ್ ಆದ್ರೆ ಏನ್ ಮಾಡ್ತೀರಾ.
ಅವ್ರು ನನ್ನ ಅಂದೆ ನಮಗೆ ಕ್ಲಾಸ್ ಕೇಳದ್ರ ಮಾತ್. ಅರ್ಥ ಆಗುತ್ತ ಸರ್ ಅಂತಂದ್ರೆ ನಾವ್ ಇದೀವಲ್ಲ ನಾವ್ ಹೇಳತೀರ್ತ್ ಕೊಡ್ತೀವಿ ಅಂತಂತ ಅವ್ರ ಅಂದ್ರ ಸರ್ ಅದಕ್ಕೆ ನಾನ್ ಸುಮ್ನ
ಹ್ಮ್ ಮತ್ತೆಂಗ ಮಾಡ್ತೀರಾ.
ಸುಮ್ನ ಬಿ ಎ ಹಚ್ಚದೆ ಬೆಶ್ ಬೆಸ್. ಅತ್ಯಂತ ಮೆ
ಬಿ ಎ ಬಿ ಎ ನೆ ಮಾಡ್ಬಿಡ್ರಿ ಹಿಸ್ಟ್ರಿ ಪೊಲಿಟಿಕಲ್ ಸೋಶ್ಯಾಲಜಿ. ಇವೆ ಕನ್ನಡ ಲಾಂಗ್ವೆಜ್ ಇಂಗ್ಲಷ ಲಾಂಗ್ವೇಜ್ ಇರ
ಅದೇ ಇಂಗ್ಲೀಷ್ ಬಿಟ್ರೆ ಎಲ್ಲ ಕನ್ನಡದಲ್ಲಿ ಎಕನಾಮಿಕ್ಸ್ ಅಷ್ಟ ಸ್ವಲ್ಪ ಇಂಗ್ಲೀಷ್
ಹ್ಮ್ ಅಲ್ಲ ನೀವು ಎಕನಾಮಿಕ್ಸ್ ತಗೋಬೋದು ಪೊಲಿಟಿಕಲ್ ತಗೋಬೋದು ಸೋಷಲಜ ತಗೋಬೋದು.
ಇಷ್ಟದಗ ಡಿಗ್ರಿ ಮಾಡ್ಕೊಂಡಿದ್ರೆ ಬೆಟ್ರಿತ್ತು.
ಹ್ಮ್
ಯಾಕಂದ್ರೆ. ಈಗ ಬ್ಯಾಂಕಿಂದ ಒಂದೇ ಮೇಲ ನಮಕೊಂಡ್ ನೀವಿದ್ರೆ ಬ್ಯಾಂಕಲ್ಲಿ ಏನನ ಹೆಚ್ಚು ಕಮ್ಮಿ ಆಯ್ತು. ಸೇಕ್ಸಸ್ ಆಗ್ಬೋದು ಫೇಲ್ಯೂರ್ ಆಗ್ಬೋದು ಅವಾಗ ಏನ್ ಮಾಡ್ತೀರಾ. ಬಾಳ ಟೈಟ್ ಆಗ್ಬಿಡ ಜೀವ್ನ.
ಹ್ಮ್ ಹ್ಮ್
ನಿಮ್ಮ್ನೆಯವ್ರು ಅದ ಜೊತೆಗ್ ಆಟರ್ನೇಟ್ ಬೇರೆ ಏನಾದ್ರು ಮಾಡ್ಕೋಬೇಕಿತ್ತು.
ನಮ್ ಮನೆಯವ್ರು ಬೇರ್ ಬೇರೆ ಮಾಡ್ತಿದಾರ ಸರ. ಅವು ಸಕ್ಸಸ್ ಆಗ್ತ ಇಲ್ಲ ಈಗ ಅಮೌಂಟ್ ಇದ್ರೆ ಮಾತ್. ತ್ರ ಎಲ್ಲಾ ಸಕ್ಸಾಸ್ ಆಗ್ತೈತಿ. ಅವ್ರುದು ಬಾಳ ಆಸೆ ಇದೆ ಅದು ಮಾಡ್ಬೇಕ ಇದು ಮಾಡ್ಬೇಕಂತ. ಅಮೌಂಟು ನಮ್ಮ ಹತ್ರ ಇಲ್ಲದ ಕಾರಣ ಸುಮ್ನೆ ಇದಿವಿ ಸರ್.
ಏನ್ ಮಾಡ್ಬೇಕಂತಿದಿರಿ.
ನಮ್ಮ ಮನೆಯವ್ರು ಅದೇನು. ಬಿಸ್ನೆಸ್ ಮಾಡ್ಬೇಕ್ ಅನ್ಕೊಂಡಿದಿ ಸರ್ ಯಾವ್ದ. ಅಮೌಂಟ್ ಬ ಸಾಲ್ಟೇಜ್ ಬರ್ಲಿಲ್ಲ ಎಲ್ಲಿಯು ಅಡ್ಜಸ್ಟ್ ಆಗ್ಲಿಲ್ಲ ಸುಮ್ನಾಗ್. ನಮ್ಮವ್ರು ನಮ್ ನಾನ್ ಸೀರೆ ಬಿಸ್ನೆಸ್ ಮಾಡಣ ಅಂತ ಅನ್ಕೊಂಡಿದ್ದು. ಅವ್ರ ಕೊಡ್ತನಂದಾರು ಇವಾಗ ಇಲ್ಲ ಅಂದ್ಬಿಟ್ರು ಸ
ಹ್ಮ್ ಅಲ್ಲಿ ಏನ್ ಬಿಸ್ನೆಸ್ ಮಾಡ್ಬೇಕಂತ ಇದೀರಾ.
ಯಾರ್ ಸರ್ ನಮ್ಮ್ ಮನೆಯವ್ರ.
ಹ್ಮ್ ನೀವೇನ್ ನಿಮ್ದಾ ನಿಮ್ ಮನೇಯವ್ರ
ಸರ್ ನಂದು ನಾನ್ ಸೀರೆಮಾ ಬಿಸ್ನೆಸ್ ಮಾಡಣ ಅನ್ಕೊಂಡಿದ್ದೆ. ಅದೇ ನಿಮ್ಮತ್ರ ಅಮೌಂಟ್ ಕೇಳಿಲ್ಲ ಸ.
ಅದರಿ.
ಹ್ಮ್
ನಿಮ್ಮನೆಯವ್ರ್ ಏನ್ ಮಾಡ್ಬೇಕು ಹೌದಾ ದುಡ್ ಹೆಂಗಂದ್ರೆ ಒಬ್ಬರಿಂದ ಬರೋದ್ ಬಹಳ ಕಷ್ಟ ಇದೆ
ಹ್ಮ್ ಇಲ್ಲ ಅವರು ಹೋಗ ಇಲ್ಲ ಕೊಟ್ ಊಟ ಕೊಡ್ತೀನಿ ಅಂತಂದ್ರ ಇಲ್ಲ ಅಂದ್ಬಿಟ್ರ ಅವ ನಮ್ಮಮವೊರ್
ಇಲ್ಲ ನಮ್ದು ಮನ್ಯ ಕಟ್ಕೊಂಬಟ್ಟಿದವಿ ಸ್ವಲ್ಪ ಈಗ ಏನ್ ಸ್ವಲ್ಪ್ ಟೈಲ್ಸು ಮ ಗ್ರಾನೈಟ್ ಸ್ವಲ್ಪ ವರ್ಕ್ ಇದೆ ಎಲೆಕ್ಟ್ರಿಕಲ್ ವರ್ಕ್ ಇದೆ
ಹ್ಮ್
ಸ್ವಲ್ಪ ನಾ ನಾನೇ ಕಡೆ ಕೊಡ್ಬೇಕು ಈಗ ನನ್ ತಮ್ಮಂದೇ ಅಷ್ಟೊಂದ್ ಇಲ್ಲ
ಹ್ಮ್
ಹಿಂಗಾಗಿ ನಾನ್ ಸ್ವಲ್ಪ ಟೈಟ್ ಇದ್ದೀನಿ
ಹ್ಮ್
ನೆಕ್ಸ್ಟ್ ಇಯರ್ ಬೇಕ್ರೆ ನನ್ನ ಕಡೆ ಏನಾದರು ಹೆಲ್ಪ್ ಮಾಡ್ಬೋದು
ನಾ ನಾವು ಅದನ್ನ ಏನೋ ಒಂದ್ ಮಾಡ್ತಿದಿವಿ ಸರ್ ಅದ ಸಕ್ಸಸ್ ಆಗ್ತಾ ಇಲ್ಲ ಇವಾಗ ಬೇರೆ ಇದ್ರೆ ಏನಾದ್ರು ಒಂದ್ ಮಾಡಕ್ ಬರ್ತ್ ಸ ಈಗ ಕಲ್ತಿದ್ದೀವಿ ಏನ್ ಮಾಡಕ ಅವ್ರು ಒಪ್ಪಿಗೆ ತಗೊಂಡೆ ಮಾಡ್ಬೇಕ್
ಇಲ್ಲ ನಿಮ್ ಮನೆಯವರ್ ನಿಮ್ ಫ್ರೀಡಮ್ ಕೊಡ್ಬೇಕು ಧೈರ್ಯವಾಗಿ ನಿಮ್ ಹಿಂದೆ ನಿಂತ್ಕೊಂಡು ಮಾಡು ಅಂತ ಹೇಳ ಕೊಡ್ಬೇಕು ಹ್ಮ್
ಅದ ಯಾವ್ದನ್ ಮಾಡಿವ ಮಾಡ್ತಿವಂದ್ರೆ ಮಾಡು ಸಪೋರ್ಟ್ ಮಾಡ್ತೀನ ಅಂತ ಹೇಳ್ತಾರ ಅಮೌಂಟ್ ಅಜಸ್ಟ್ ಆಗ್ಬೇಕಲ್ ಸರ್ ನಮ್ಗೆ ಓ ಹ್ಮ್
ಈಗ ನೀವು ನೀವು ಹೊರಗಡೆ ನೀವು ಓನಾಗ ನೀವು ತರೋಕ್ಕ ಆಗಲ್ಲ ಬಿಡಕ್ಕ ಆಗಲ್ಲ ಏ ಯಾಕಂದ್ರೆ ಅವ್ರ ಜವಾಬ್ದಾರಿ ಇರುತ್ತಾರಲ್ಲ ನೋಡ್ರಿ ಸುಮ್ಮ್ನೆ ಇರ್ಬೇಡಿ ಏನೊ ಒಂದ್ ಪ್ರಯತ್ನ ಮಾಡಿ
ಆಯ್ತ ಆಯ್ತು ಸ್
ಅಂಟು ಏಜಲ್ಲಿ ಇದ್ದಾಗೇನೆ ಸಂಪಾದನೆ ಮಾಡ್ಬೇಕು ಯಾಕಂದ್ರೆ ಮಕ್ ಮಕ್ಕಳು ದೊಡ್ಡರದಂಗೆಲ್ಲ ಕಷ್ಟ ಆಗತ್ತೆ ಜೀವನ ಎಜುಕೇಶನ್ ಅದಿದೆ ಅಂತೇಳಿ ಓಕೆ ಆಲ್ ದಿ ಬೆಸ್ಟ್
ಸ
ಹ್ಮ್ ಬಾಯ್